ಹಲೋ ಹಾ ಹಲೋ
ಇವಲೋ ಏಮ್ಮ
ಅಪ್ಪ ಬಲ್ಲಸ್ ಆರಾಮ್ ನೀವು ಆರಾಮ್ದರ
ನಾವು ಆರಾಮ್ದ ಮಡ ಊಟ
ಊಟ ಆಯ್ತಮ್ಮ ನಿಂದ
ನ ಆಯ್ತ್ ಏನ್ ಏನ್ ಸಮಾಚಾರ ಹೇಳ್ಬೇಕು ನೋಡ ನೀವೇ ಹೇಳ್ಬೇಕು ಇವಾಗ
ಮ್ಮ ಏ ಮತ್ತ ಏನ ಮಾಡತೇವೆ ಹೊಸ ಹೊಸ ರೂಲ್ಸ್ ಕಂಪಟಾರಲ್ಲ ಗರ್ಮೆಂಟ್ ನ
ಹದಾವ
ಹಾ ಅದ ಇದು ಎಸ್ ಐ ಎಸ್ ಐ ಆರ ಎಸ್ ಐ ಆರ್
ಯಾರ
ಎಸ್ ಐ ಆರ್ ಫಾರ್ ತುಂಬೆ ಕಲ್ಲಾಮಾ
ಸೇ ಪಾರಮ
ಎಸ್ ಎ ಆರ್ ಎಸ್ಐ ಆರ್
ಅರ್ಥ ಆಗಿಲ್ಲ
ಇಲ್ಲ ಎಸ್ ಆರ್ ಅಂತ ಹೇಳಿ ಒಂದ್ರ ಎರಡ್ ಎರಡ ಅದು ಎಲ್ಲಾ ತುಮ್ಮಿ ವಾಪಸ್ ಹ್ಮ್ ಅಲ್ಲಿ ಬಂದಲ್ಲ ನಿಮ್ ಊರಗಲ್ಲ
ಇಲ್ಲ ಬಂದಿಲ್ಲ
ಎಲೆಕ್ಷನ್ ಎಲ್ಲ ಕಡೆಯದಾಮ
ಇಲ್ಲ ಇದು ನಂಗ ಎಸ್ ಯಾರ ಇದ್ರ ಬಗ್ಗೆ ಗೊತ್ತಿಲ್ಲ ನನ್ಂಗ
ಹೌದಾ ಇಲ್ಲ ಎಸ್ ಆರ್ ಅಂದ್ರೆ ಅವರು ಫಾರ್ಮ್ ಕೊಡ್ತಾರ ಆ ಫಾರ್ಮ್ನಾಗ ಎಲ್ಲ ಫಿಲ್ಅಪ್ ಮಾಡ್ಬೇಕು
ಎಲ್ ಕೊಡ್ತಾರ ಪ
ಹಾ ಅವರ ಬಂದ್ ಕೊಡ್ತಾರ ಮನ ಅವ್ರ ಮನ ಮನೆ ಬಂದ್ ಕೊಡ್ತಾರ ಅವ್ರ ಹ್ಮ್ ಸರ ಅಂತ ಹೇಳಿ ಅದೇನಂದ್ರ ಎರಡ್ ಸಾವಿರದ ಎರಡ್ ಸಾವಿರದ ಎರಡ ಎಡ್ ಸಾವಿರದ ಎರಡನಾಗ ಎಲ್ಲಿ ವೋಟ್ ಹಾಕಿರ್ತಾರ ಮ ಈಗ ಎರಡ್ ಸಾವಿರದ ಇಪ್ಪ ಇಪ್ಪತ್ತಾರ ನಾಗು ನಲ್ಲೇ ಇರದು ಕೊಟ್ಟಿಂಗ್ ಅದೆಲ್ಲ ಡೀಟೇಲ್ಸ್ ಅಷ್ಟ ಒಂದ್ ಕಡೆ ಮಾಡ್ತಾರ ಅಂದ್ರ ನಾವ್ ಅಪ್ಪಾಜಿ ನಮ್ಮ ಅಪ್ಪಾಜಿ ಹಿಂಗ ದೊಡ್ಡ ಮಗ ಸಣ್ಣ ಮಗ ಮಗಳು ಸಸಿ ಹಂಗಗೆ ಎಲ್ಲಾರ ಈ ಪ್ರೆಸೆಂಟ್ಂಗ್ ಮನ್ಯಾಗ ಎಷ್ಟ್ ಜನ ಇಡ್ತಾರ ನೋಡ್ರ ಎ ಡಟೇಸ್ ಒಂದೇ ಕಡೆ ಬೇರೆ ಬೇರೆ ಕಡೆ ಇಲ್ಲ ಒಂದೇ ಕಡೆ ಆಡ್ ಆಗುತ್ತಾ ಒಬ್ರಗೂ ಎರಡ್ ಎರಡು ಫಾರ್ಮ್ ಕೊಡ್ತಾರ ಅವರು ಆ ಫಾರ್ಮ್ನಾಗ ಎಲ್ಲ ಕರೆಕ್ಟ್ ಆಗಿ ತುಂಬು ಕೊಡ್ಬೇಕು ತುಂಬಿ ಕೊಟ್ಟ್ಮೇಲೆ ಈಗ ಏನಾಗಿರ್ತವ ಅಂದ್ರ ಎರಡ್ ಸಾವಿರದ ಎರಡ್ನಾಗ ಬೇರೆ ಕಡೆ ಓಟ್ ಹಾಕಿರ್ತಾರ ಹಾ ಈಗ ಎರಡ್ ಸ ಸಾವಿರದ ಮತ್ತತ್ ಎರಡ್ ಸಾವಿರದ ಎರಡ್ ಆದ್ಮೇಲೆ ಮತ್ತೆ ಬೇರೆ ಕಡೆ ಹಾಕಿರ್ತಾರ ಹಿಂಗ ಅಲ್ಲೊಂದ್ ಅಲ್ಲೊಂದ್ ಆಗಿರ್ತ್ತಲ್ಲ ಒಟ್ಟಿಂಗ ಅದಕ್ಕ ಅವ ಅಷ್ಟು ಒಂದ ಕಡೆ ಇಲ್ಲ ಇಲ್ಲ. ಎಲ್ಲಾ ಒಂದ ಕಡೆ ಈಗ ಅಂದ್ರ ಹಂಗಂತಲ್ಲ ಈಗ ಹೆಂಗಪ್ಪಾ ಅಂದ್ರ ಈಗ ನಿಮ್ಮ ಅಪ್ಪಾಜಿ ಅವ್ರು ಬೇರೆ ಊರಾಗ ಹಾಕಿರ್ತಾರೆ ಹೊಟ್ ನೀನ್ ಬೇರೆೆ ಊರಾಗ ಹಾಕಿರ್ತಿ ಹೊಟ್
ಹ್ಮ್
ಎರಡು ಸಾವಿರದ ಎರಡರಾಗ ಹೆಸರಿ ಇರ್ಬೇಕು ಎಷ್ಟು ಡೀಟೇಲ್ಸು ಈಗ ಮತ್ತೇನಪ್ಪಾ ಅಂದ್ರ ಹಾ ಎಲ್ಲದು ಎಲ್ಲಾರು ತುಂಬಬೇಕದು ಫಾರ್ಮ್ ಈಗೇನಪ್ಪಾ ಅಂದ್ರ ನಿಮ್ ವೈಫ್ ಈಗ ಮದುವ ಆದ್ಮೇಲೆ ಈ ಕಡೆ ಬಂದಾರಲ್ಲ ಬಂದ್ಮೇಲೆ ಹೊಟಿಂಗ್ ಇಲ್ಲೇ ಇರಬೇಕು ಅವ್ರದ
ಹ್ಮ್ ಹ್ಮ್
ಹೌದಾ ಅವ್ರೂ ಊರಾಗ ಇರಬಾರ್ದ ಅವ್ರ ಉರಾಗ ಇಉರಾಗ ಇರ್ಬೇಕಲ್ಲ.
ಹ್ಮ್
ಹ ದೊಡ್ಡ ಅಜ್ಜ ಮತ್ತ ಅಜ್ಜನ್ ಮಗ ಮಗನ ಮಗಳ ಮಗನ್ನ ಹೆಂಡತಿ ಮತ್ತೆ ಸೊಸಿ ಮಕ್ಳ ಮೊಮ್ಮಕ್ಳ ಹಿಂಗ ಎಲ್ಲ ಒಂದ ಕಡೆ ಇರ್ಬೇಕ.
ನಮ್ ಪ್ರೆಸೆಂಟ್ ಅ ಆದ್ರೆ ಎಲ್ಲಾರೂ ಒಂದ್ ಕಡೆ ಐತಿ ಬಟ್ ಅವು ಪಾರಂ ಗಿರಾಮ ಏನೂ ನಮ್ ಕೊಟ್ಟಿಲ್ ಬಿಡು ಮನೆಗೆ ಬಂದು ನಮವ ಎಲ್ಲರೂ ಒಂದ ಕಡೆಗೆ ಇರೋದು
ಹೌದಾ ರೋಟಿನ ಕೊಡಕತಾರ ಮತ್ತೆ ಅಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿ ಕೊಡ್ಬೋದು ಮೇ ಬಿ ಈಗ ಎಲ್ಲಕ್ ಹ್ಮ್ ಎಲ್ಲ ಬಂದ್ ನಮ್ಮ ಕೂಡಕತ್ತರೆ ಎಲ್ಲಾ ಹೊರ್ ಬಂದ
ಹೊಟಿಂಗ್ ಯಾವಾಗದು
ಹೊಟಿಂಗ್ ಏನ ಲೇಟ್ ಅನ್ಸುತ್ತಾ ಅದ್ರ ಫಾರ್ಮ ಅಂತ ಹಂಚಕತ್ತವ ಎಲ್ಲಾ ತುಂಬಿ ಕೊಡ್ಬೇಕ ಹ್ಮ್ ಈ ಒಂದ ತಿಂಗಳ ಟೈಮ್ ಆಯ್ತದ. ಒಂದ್ ತಿಂಗಳ ಮಠ ನಡೀತೇತಿ ಎಲ್ಲಾರು ಅವಗ ಬಂದು ಬಂದು ಕೊಡ್ತಾರ ಫಾರಂ ತುಂಬಿ ಬಿಡ್ಬೇಕು ಅದು ಕರೆಕ್ಟ್ ಆಗಿ
ಹ್ಮ
ಮತ್ತ ಇದು ವೋಟಿಂಗ್ ಕಾರ್ಡ್ ಡಿಜಿಟಲ್ ಆಯತನ ಹಳೆದ ಐತಿ
ಏ ನಮ್ದ್ ಡಿಜಿಟಲ್ ಎಲ್ಲಾರವು
ಬಿಸ್ತ ಅದವಲ್ಲ ಹಳೆವಲ್ಲೆಲ್ಲ
ನಮ್ಮ ಮನೆಗೆ ಎಲ್ಲರೂ ಡಿಜಿಟಲ್ ಮಾಡಿಸ್ತಾರ
ದ ಬರ್ತಾರ ಮನೆ ಮನೆಗೆ ಬಂದು ಅವರ ಕೊಡ್ತಾರ ಆಮೇಲೆ ತುಂಬಿದ ಮೇಲೆ
ಹ ನಮ್ದು ಒಂದ್ ಇಟ್ ಬಿಡು ನಮ್ಮ್ನೆಯವ್ರ್ದು ಒಬ್ರ್ದು ಇತ್ತಲ್ಲಾ ಅದು ಬೇರೆ ಊರದ ಸಿಕ್ತ ಹೊಟಿಂಗ್ ಅಲ್ಲಿ ಹೋಗಿ ಸ್ಕೂಲ್ಗೆ ಹೋಗಿ ಏನಾರ ಎಂಟ್ರಿ ಬರ್ಸ ಅಂದ್ರ ಮತ್ ತೊಂಬಂದ ಕೊಟ್ಟಿದ್ವಿ ಸ್ಕೂಲಲ್ಲಿ
ಹಾ ಹಾ ಹಾ
ಮಡ್ಕಂದ್ರ ಅಷ್ಟ ಅದೇ ಪಾರ್ಮನ ಹೇಳದ ನಿನ್ ಹಂಗರ್
ಹಾ ಅಲ್ಲ ಅದು ಬೇರೆ ಅಮ್ಮ ಅದೇ ಏನಂದ್ರ ಅಡ್ರೆಸ್ ಇದು ಮಾಡೋದದು ಶಿಫ್ಟ ಮಾಡೋದದು ಅಡ್ರೆಸ್ ಶಿಫ್ಟೆಡ್ ಅಂದ್ರೆ ಏನ್ ಗೊತ್ತಾ ಈಗ ನೀನು ಇದ್ರಾಗ ಹಾಕಿರ್ತಪಾ ಇಲ್ಲಿ ಗಂಗಾವತಿಗ್ ಹಾಕಿರ್ತಿ ಹೊಟ್ ನೀ ಇರದ ಕೊಪ್ಪಳ ನಾಗ್ ಅನ್ಕೋ ಈಗ ಎಲೆಕ್ಷನ್ ಬಂದ್ರೆ ವೊಟಿಂಗ್ ಆಗ ಗಂಗಾವತಿಗ್ ಹೋಗಾಗಲ್ಲ ನಿನಗ
ಹ್ಮ್
ಇಲ್ಲೆ ಇರ್ತೀನಿ ಅಲ್ಯಕ್ ಹೋಗಬಕ್ಕ ಅದಕ್ಕ ಫಾರ್ಮ್ ಕೊಟ್ರ ಅವ್ರು ಏನ್ ಮಾಡ್ತಾರ ನೀ ಎಲ್ಲಿ ಇರ್ತೀದಿ ಅಲ್ಲಿದ ಅಡ್ರೆಸ್ ಚೇಂಜ್ ಮಾಡಿ ಕೊಡ್ತಾರ ಅವ್ರು
ಹ್ಮ್ ಹ್ಮ್ ಹ್ಮ
ಅದ್ರ ಪ್ರಕಾರ ಇದ ಮಾಡಿ ಕೊಡ್ತಾರ
ಹಾ ಹ ಅೆಲ್ಲ ಇಲ್ಲಿ ಅದ ವಸ್ು ಯಾವು ಬೇರೆ ಕಡೆ ಎಲ್ಲಿಲ್ಲ
ಹ್ಮ ಹಾ ಹಾ
ಎಲ್ಲ ಎಲ್ಲ ನಮ್ಮನೆ ಓದ ಹೋಟಿಂಗ್ ಕಡೆ ಬರ್ತಾವ
ಹೌದಲ್ಲ
ಅವಾಗ ನಮ್ದ ಏನ್ ಗೊತ್ತಂದ ನಾವ ಇವಾಗ ಎರಡ್ ವರ್ಷ ಆಯ್ತ ನಾವ್ ಬಿುಟ್ಟೀಗ ಮೊದ್ಲಾಗ ಎಲ್ಲಾ ನಾನ ಊರು ನಮ್ಮೂಊರಲ್ಲಿ ಎಲ್ಲಾ ನಾನ ಕೊಟ್ಟೀನಿ ಊಟ ರೆಡಿ ಟಲ್ ಲಿಸ್ಟ್ ಬ ಲಿಸ್ಟ್ ಕೊಟ್ಟ ಬರೋದ ಆ್ತು ಸ್ಲಿಪ್ ಕೊಡೋದ ಆಯ್ತು ಆ ಮನೆಗ್ ವಿಸಿಟ್ ಮಾಡದ ಆತ ಓಟಿಂಗ್ ಇಂದು ಮತ್ತೆ ಮಾಡ ಓಟ್ ಮಾಡಕರ ಮತ್ತೆ ಒಳ್ಳೆ ಅವು ಎಂಟ್ರಿ ಮಾಡೋದತು
ಹಾ ಹಾ ಹಾ
ಮಾಡಿ ನಾನಾ ಮಾಡಿಲ್ಲ
ಹೌದಾ ಹ್ಮ್ ಊಟೆ
ಹ್ಮ್ ಒಟ್ಟಂಗಲ್ಲಿ ಸ್ಕೂಲ್ಲ್ಲ ಕೊಟ್ಟಿದ್ರ ನಮಗ ಮಾರಾಕ್ ಹಂಗಾಗಿ ನಾನು ಮಾಡಿದ್ನ ಒಂದ್ ಎರಡು ವರ್ಷ ಮಾಡನ ಮತ್ತೆ ಅವ್ ಸ್ವಲ್ಪ ಕೆಲಸ ಬಾಳ ಯಾರಾಗ ಕೈ ಬಿಿಟ್ ನೀವು ವರ್ಷ ಮಾಡಿಲ್ಲ
ಹೌದಾ
ಹ್ಮ್ ಮತ್್ ಬದ್ಲಾರ ಹೇಳೇನೆ ಬದ್ಲಾರ್ ಮಾಡಕತ
ರೈಟ್ ರೈಟ್ ಮತ್ತ ನಮ್ಮ ಸಮಾಚಾರ
ಮತ್ತೆ ಹೇಳ್ಬೇಕು ನೋಡಪ್ಪಾ ಮಳಿ ಗೀಳ ಹೆಂಗೈತ ನ್ ಕಡಿಗ
ಹಾ
ಮಳಿ
ಮಳೆ ಸ್ವಲ್ಪ ಬಂದ್ ಹೋಗೇತ್ತು ನೋಡವ ನಿಮ್ ಕಡೆ
ನಮಗೂ ಸ್ವಲ್ಪ ಆಗೈತಿ ಬಟ್ ಏನ ಸ್ವಲ್ಪ ವರ್ಜೆ ಆಗಿಲ್ಲ ಅದ ಒಂದ ಎರಡ ನೀ ಹ್ಮ್ ಅದ ಒಂದರಡ ನಿ ಜಿದ್ದ ಹೋಗಿತ್ತು
ಹಾ ಹಾ ಅದ ಬೆಳಿಗ್ಗೆ ಸ್ವಲ್ಪ ಬಂದಿರ್ ಮತ್ತೆಗ ಸ್ವಲ್ಪ ನೋ
ಹ್ಮ್ ಅದೇ ಹೊಲ್ದಾಗ ಹೊದಾಗ ಸ್ವಲ್ಪ ಮೆಕೇಜ್ ತೊಗರಿ ಹಾಕಿವಾ ನಮ್ಗೆ
ಹಾ ಹಾ ಹಾ
ಹಾ ಅದಕ್ಕೆ ಸ್ವಲ್ಪ ಅದು ಮಳೆ ಆದ್ರೆ ಇಗ್ರ ಜಾಯಬಿಡ್ತಾವ ನಮ್ ಮಳಿ ಇಲಿಕ್ಕ ಸ್ವಲ್ಪ ಇನ್ನ ಗೊಬರ ಹಾಕದಬಿಟ ನಾವು ಈಗ ಅಂದ ಸ್ವಲ್ಪ ಬಾಡಿ ಮಟ್ಟಿಗಳ ಬಾಡಿ ಅಂತತ್ತು ಮ ಸ್ವಲ್ಪ ಮಳೆ ಆಗೇತಿ ಸವಾರ ಆಗೈತಿ ಸಿಗೋಲ್ತದ ಅದಂತ ತೊಂದ್ರೆನು ನಮ್ಮಲ್ಲಿ
ನ ಕಲಿರಾಸಗಗೆಲ್ಲಲ್
ಅರ ಒಂದು ಸಿಗಾಗಿಿಲ್ಲ
ಹೌದಾ ನಿಲ್ಲಿ ಕೊಪ್ಪಳದಾಗ ಸಿಗಲ್ಲ
ಕಪ್ಪಳದಾಗ ಏನಂದ್ರ ಹೂ ಪಾಣಿ ಇದ್ದಂತ ತಾಣಿ ಆಧಾರ್ ಕಾರ್ಡ್ ಮೇಲೆ ಹ ಅದು ಏನೋ ಮಾಡ್ತಾರಪ ಅದು ಮಾಡ್ಸಿದಷ್ಟ ಕೊಡ್ತಲ್ಲ ಅವರು ಎಲ್ಲಾಮರಿಲ್ಲ
ಅದ ಹೆಂಗ ಮತ್ತೆ ಅದೇಿದೆ
ಹ್ಮ ಅತ್ತ ನೋಡ್ಬೇಕಕ್ ಈಗ ನಮ್ಮ ಸೊಸೈಟಿ ಒಳಗ ಬಂದ್ರ ಆಧಾರ್ ಕಾರ್ಡಿ ಮೇಲೆ ಇಲ್ಲೇ ಹೋಸ್ ಎಲ್ಲ ಕೊಟ್ಟಿದ್ರು ಹಂಗೇನ್ ಕೊಟ್ಟಿದ್ ಅಂದ್ರೆ ಹಿಂಗ ಸ್ಪ್ ಚೆನ್ನಾಗ ಆಗುತ್ತ
ಹ ಹಾ
ಇಲ್ಲಾಂದ್ರ ಮತ್ತೆ ಬದ್ಲಿ ಯಾರ್ ಕಡೆಗೆ ರಸ್ತ ನ ಮೆ ಒಂದು ನನೂರು ಮುನ್ನೂರು ರೂಪಾಯಿ ಜಾಸ್ತಿ ಆಗ್ತದೆ
ಜಾಸ್ತಿ ಆಗ ಹಾ ಹಾ ಅದು ಮಾಡ್ಸಿಲ್ಲ ಅಂದ್ರ
ನಲ್ಲ ಪ ಚನ್ನದುಬರಿ ಆಗುತ್ತ
ಅದದು ಏನಪ್ಪಾ ಅದಕ್ಕಿಂತ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಕೊಡಬೇಕು
ಹ್ಮ್ ಕೊಡ್ಬು
ಎತ್ತನ
ವಾತಾವರಣ ಬಾಳ ಕೋಡದ್ ಬಿಡು ಮಳೆ ಸುರಿದು ನಡೆದಿದವಿ
ಹಾ ಹಾ ಹಾ
ಮೋಡೆ ಎಲ್ಲಾ ಆಗ್ತೈತಿ ಬಟ್ ಮೋಡ್ ಗಾಳಿಗೆಲ್ಲ ಹೋಗ್ತಾ ಮುಂದೆ
ಹೌದುೌದು ಮಳೆ ಸ್ವಲ್ಪ ಮಳೆ ಆದ್ರ ಸ್ಪ್ಪು ಅನ್ಕೂ ಆಗುತ್ತ
ಹ್ಮ್ ಮಳೆ ಆದ್ರೆ ಅನುಕೂಲ ಆಗುತ್ತೆ ಎಲ್ಲ
ಹೌದೌದೌದೌದು
ನಮನ ಅಕ್ಕಪಕ್ಕದಲ್ಲಿ ಎರಡು ಎರಡು ಎರಡು ವಲ ಆಗ ಖಾಲೀನಾಗಿದ್ದಾವನಾ ಬಿತ್ತೇ ಇಲ್ಲ ಅವ್ರನ್ನ ಮಳೆ ಆಗಿಲ್ ಕೈ ಮಳೆ ಹೋಸರ ಬಿ ಬಿತ್ತೇ ಅಲ್ಲ ಅವರು ಮೈಗಿಳ ಆದ್ರೆ ಬಿಟ್ಟಬೇಕು ನ್ನದು ಈಗ ನೀನ ಬಿ ಹಿದ್ರ ನೋಡ್ರೆ ಗೊಬ್ಬರು ಸಿಗುವಂತು ಮಳೆ ಆಗುವಂತು ಹತೆ
ಮತ್ತ ಹೇಗಿದಮ್ಮ ಅದೇನಿದ
ಹಲೋ
ಅಲ್ಲೋ
ಹಲೋ
ಯ ಮಾಡ ದೋಸ್ತ
ಅದ ಇದ್ದ ದೋಸ್ತೇನದು ಏನ ಇವನ್ದಿ ಅಪ್ಲಿಕೇಶನ್ ಯಾರಾದ್ರೂ ಹಾಕ್ಬೋದನದಾನ ಯಾರಾದ್ರೂ ಆಗ್ಬೋದಾ
ಯಾರಾದ್ರೂ ಆಕಕ್ ಬರಂಗಿಲ್ಲ ಅದು ಡಿಗ್ರಿ ಮುಗಿದಿರ್ಬೇಕು ಅವ್ರದುು ಡಿಪ್ಲೋಮೋಗತ್ತರಬೇಕು ಅವ್ರಿಗೆ ಎಷ್ಟ ಸೀಮಿತ ಹ ಅವ್ರಿಗೆ ಎಷ್ಟ ಮತ್ತೆ ಅರಿಗಿಲ್ಲ ಬಸಣ ವಿಸಲ್ಲ ಅವರು ಕೊಟಿರದ ಈಗ ಈಗ ನೀವು ಇವನಿದೆ ಅನ್ನೋದು ಎದ್ದ ಹೋಗಿ ಅವ್ರಿಗೆ ಆಗ್ಯಾರ ಸ್ವಲ್ಪ ಅವ್ರಿಗೆ ಸಹಾಯಧನ ಅಂತ
ಹ್ಮ
ಗೌರ್ಮೆಂಟ್ ಗೆದ್ದ ಕೊಡಕತ್ತಾರ
ಹಾ ಹಾ
ಇದ ಅದ ಅಮೌಂಟ ಈಗ ನಾವವು ಕೆಲ್ಸಕ್ಕೆ ಎಲ್ಲಿ ಹೋಗಲ್ಲಲ್ಲ ಕೆಲ್ಸ ಸಿಗ ಮಟ ಅದು ಯುವ ನಿಧಿ ಅಮೌಂಟ್ ಬರುತ್ತಾ ಎಲ್ಲಾರ ಕೆಲ್ಸಕ್ಕ ನಾವ ಏನಕ್ ಸೇರ್ ಹ್ಮ್ ತಿಂಗಗಳ ತಿಂಗಗಳ ಬರುತ್ತಾ
ಹ್ಮ್ ತಿಂಗನ ತಿಂಗನ್ನ ಬರತ್ತ
ತಿಂಳ ತಿಂಗಳು ಬರುತ್ತಾ ಬಟ್ ನಂದ್ರೆ ಅವ ತಿಂಳ ಈಗ ಸೆಲ್ಫ್ ಡೆಕೋರೇಷನ್ ಅಂತ ಒಂದು ಫಾರ್ಮೆಟ್ ಇತ್ತಾ ಆನ್ಲೈನ್ಲ್ಲಿ ಅದನ್ನು ಸ್ವಲ್ಪ ತಿಂಳ ತಿಂಗಳ ಅಪ್ಡೇಟ್ ಮಾಡ್ತು ಹಾಗಂದ್ರೆ ತಿಂಗಂಳ ತಿಂಗ್ಳ ಅಪ್ಡೇಟ್ ಮಾಡ್ಸಿಕಪ್ಪ ಅಂದ್ರೆ ಈ ತಿಂಗ್ಳ ನಂಗಗೆ ಕೆಲ್ಸ ಇಲ್ಲ ಅಂತನ ಅವ್ರಿಗೆ ಗೊತ್ತಾಗತ್ತ ನಾವೇಏನ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ಎಲ್ಲಾ ಜಾಬ್ ಶೇರ ನೀವನು ಅಂತಂದು ಅಮೌಂಟ್ ಹಾಕಂಗಿಲ್ಲ ಅವರು
ಹೊ ಹೊ ಹೊ ಹೊ ಹೊ ಹಂಗ ಅಲ್ಲ ಮಂತ್ಲಿ ಮಂತ್ಲಿ ಹಾ ಹ.
ಹ ಮಂತ್ಲಿ ಮಂತ್ಲಿ ನಾವು ಸೆಲ್ಫ್ ಡೆಕೋರೇಷನ್ ಅಂತ ಕೋಟ್ಗಂತ ಹೊತಂದ್ರ.
ಹ್ಮ
ಅವು ಅಮೌಂಟ್ ಬ ಬ ಹ್ಮ್ ಬರ್ತದ ಈ ಮಂತ ಒನ್ ಮಂತ್ ಬಿಟ್ರಂದ್ರ ನೆಕ್ಸ್ಟ್ ಹ ಮಂತರ ಅಲ್ಲ ಹಾಕ್ತಾರ ಇಲ್ಲಾ ಮೂರ್ ಮಂತ್ ಯಾವಾಗರ ಒಮ್ಮರ್ ಹಾಕ್ತಾರ. ಇಲ್ಲ ಯಾಡ್ ಮಂತಿಂದರ ಹಾಕ್ಬಿಡ್ತಾರ ಇಲ್ಲ ಒಂದಂದ ಸರಿ ನಾವು ಲೇಟ್ ಆಗಿ ಸ್ವಲ್ಪ ಈಗ ಒಂದ್ರಲಿಂದ ಒಂದ್ ಇಪ್ಪತ್ತೈದರ ಮಟ್ಟ ಐತೆ ಈಗ
ಹ್ಮ್ ಹ್ಮ ಹ್ಮ
ಸಬ ಡಿಕರೆಶನ್ ಮಾಡೋ ಅವಧಿ ಆ ಡೇಟ್ ಒ ಮೀರಿ ನಾವ ಏನ ಹಾಕಿದೀವಂದ್ರ ಅದು ಬರಲ್ಲ.
ರಾ ರೇ ರೇ ಫಸ್ಟ್ ಡೇಟ್ ಒಳಗ ಹಾಕ್ಬೇಕೆನ್ ಅದು.
ರಿಂದ ಇಪ್ಪತ್ತೈದರೊಳಗ ಹಾಕ್ಬೇಕ ನವು.
ಹ್ಮ್ ಹ್ಮ್ ಹ್ಮ್ ಅಾ ಅ
ಯಾರ್ದಾರ ಐತ ನಿಮ್ದು ಇವನಿಗೆ ಯಾರ್ದಾರ ಮಾಡ್ಸ್ಬೇಕಂದ್ರ.
ಅದೇ ಏನೀಲಮ್ಮ ನಮ್ಮ ಅಕ್ಕರ್ದೈತನ ಅಂತ ಹೇಳ್ಬೇಕು. ಕಟ್ ಮಾಡಸ್ಬೇಕು ಮಾಡಸಬೇಕಂದ್ರ ಅದ ಆನ್ಲೈನಾಗ ಹಾಕ್ಬೇಕ ಅರ್ಜಿ.
ಆನ್ಲೈನದಾಗ ಅರ್ಜಿ ಹಾಕ್ಬೇಕು ತಿಂಗಳಿಗ್ ತಿಂಗಳಿಗ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಕಂತ ಹೋಗ್ಬೇಕು.
ಹ ಹಲೋ ನಮ್ಮ ಅಕ್ಕರ ಗರ್ನಾಗ ಆಗ್ಬೊದಲ್ಲ.
ಅದ ಈಗ ಡಿಗ್ರಿ ಮೊಬೈಲಲ್ಲಿ ಈಗ ಒಂದ್ಸಲ ಅಪ್ಲಿಕೇಶನ್ ಆನ್ಲೈನಗ ಕಾ
ಹಾ ಹಾ
ಆನ್ಲೈನ್ ಒಂದ್ಸಲ ಅಪ್ಲಿಕೇಶನ್ ಆಗಿದ್ಮೇಲೆ. ಆಮೇಲೆ ನೆಕ್ಸ್ಟ್ ನೀವು ತಿಂಗಳ ತಿಂಗ್ಳ ಸೆಲ್ ಡಿಕ್ಲರೇಷನ್ವು ನೀವು ಫೋನಲ್ಲೇ ಹಾಕೇಬೋದು.
ಹ
ನಡಿತೈತ. ಹ
ಹ ಹ್ಮ ಮತ್ತ್
ಮತ್ತೇನಿಲ್ಲ ಅದ ಡಿಗ್ರಿ ಮುಗಸದು ಹ್ಮ್.
ಅನುಕೂಲ ಬಾಳ ಅನುಕೂಲ ಆಗುತ್ತೆ. ್ರ ಕೆಲ್ಸ ಇಲ್ದವ್ರಿಗೆ ಬಾಳ ಅನುಕೂಲ ಆಗತ್ತಲ್ವ.
ಹ್ಮ್
ಮತದೆ ಬಿಡ್ತಿನ ಕಾಲರ್ ಶಿಪ್ ಏನ್ ಬರಲ್ಲ.
ಕಲರಷಿಪ್ ಬರ್ತಲ್ಲ.
ಅದು ಏನ್ ಇದ್ದಿದಾ.
ಇವು ನಿನಗ ಬರಲ್ಲ ಬಟ್ ನಾ ಬೇರೆ ಕಡೆ ಕಾಲೇಜ್ ತ್ರಿ ಕಾಲರಶಿಪ್ ಬರ್ತಾವ ಇಲ್ಲಾಂದ್ರ ಬರಲ್ಲ.
ಹ್ಮ್ ಹ್ಮ ಹ್ಮ
ಬ್ಯಾರೆ ರ ಕಡೆ ಅಡ್ಮಿಷನ್ ಮಾಡಿಸ್ಡ್ರ ಅಷ್ಟ.
ರೈಟ್ ರೈಟ್ ರೈಟ ರೈಟ್ ಬರಲ್ಲ. ಅಾ ಅ
ಹ್ಮ